ಹಲೋ ಏನ್ ಮಾಡ್ತಿದೀಯ ಪರ್ಸು.
ಈ ಊಟ ಮಾಡಿ ಮಕ್ಕೊದೇನ್ ನೋಡ್.
ಹ್ಮ್.
ಊಟ ಮಾಡಿ ಮಕ್ಕೊಂಡ್ ನಂದ ಈಗ. ಊಟ ಮಾಡಿ ಮಕ್ಕೊಂಡಿನಪ್ಪ ಈಗ. ಊಟ ಅದೇ ಊಟ ಮಾಡಿ ಮುಕ್ಕೊಂಡಿನಿ.
ಹ್ಮ್ ಹ್ಮ್ ಹ್ಮ್
ಎಕಡಿ ನೀ ಊಟ ನಿಮ್ದು ಹಾಸ್ಟೆಲ್.
ಹೌದಾ ಆರಾಮಲ್ಲ.
ಹ್ಮ್ ಆರಾಮ್ ನೋಡ್ ನೀನು.
ಏ ನಾನು ಆರಾಮಿನಿ ನೋಡ್.
ಊಟ ಊಟ ನಿಮ್ದು.
ನಮ್ದು ಊಟ ಆಯ್ತ್ ನೋಡ ಆವಾಗ್ಲೇ.
ಹೌದಾ ಊಟ ಆಯ್ತಾ. ಕೇಳಿಸ್ತಾ ಇದೀಯ ಮಾತಾಡೋದು.
ಹಾ ಕೇಳ್ತಿದ್ದಿ ಹೇಳು ಕೇಳ್ತಿದ್ದಿ ಹೇಳು ಪರಶು.
ಎಲ್ಲಿ, ಎಲ್ಲಿ, ಊರಲ್ಲ! ಎಲ್ಲಿ ಬೇರೆ ಕಡೆ ಇದೆಯ? ..
ಊರಲ್ಲಿ, ಇದ್ದೀನಿ ಹೇಳು? ..
ಊರಲ್ಲ ಇದೀಯಾ! ಏನ್ ಯಾಕಡೆ ಹೋಗಿಲ್ಲ ಹೊಲ್ಕದಕಡೆ? ..
ಅಲ್ಕಾ, ಆವಾಗ್ಲೇ ಊಟಕ್! ಬಂದೇನಿ, ಈ ಕಡೆ, ಅಧುನಿ. ...
ಹೌದ, ಮಳೆ ಆಗೇತ್ತ ಏನು ಇವತ್ತ? ..
ಏನು ಮಳೆ ಬರ್ತಿಲ್ಲ ಪರ್ಸು, ಹೊಲ. .. ಹತ್ತಿ, ಮಾಡಿವಿ, ವೇಸ್ಟ್, ಹಾಕೊತ್ಬಿಟ್ಟದ ಎಲ್ಲ ಬೆಳೆ, ಒಣಗಕೊತು? ..
ಎಲ್ಲಾ, ಕಡೆ, ಹಂಗೆ, ಅದೇ, ಗುರು ಮಳೆ, ಎಲ್ಲ ಪಳೆ, ಎಲ್ಲ, ಎಲ್ಲ, ರೈತ. .. ತಿರುಗಾ, ಈ ವರ್ಷ ಬರಗಾಲ ಆಗದೇ, ಈ ವರ್ಷ ಮಳೆ? .. ಮಳೆ ಇಲ್ಲ ಅಂತಾರೆ, ಹೆಂಗೆ, ಏನು, ಹಾ, ನಾನು. ..
ಎಲ್ಲಾ, ವೇಸ್ಟ್, ಉಂಟುಬಿಟ್ಟದ, ಅದಿಕ್ಕೆ? ..
ಹಾ. ..
ಹೂ, ಒಂದ್ ಮಳೆ ಬರ್ತಿಲ್ಲ! ಏನ್ ಬರ್ತೇನೆ ಇಲ್ಲ, ಛೂ, ಅದಕ್ಕೆ? ..
ಹೌದಾ, ಮತ್ ಮತ್ತೆ ಏನ್ ಸಮಾಚಾರ ಬೇರೆ? ...
ಏನಿಲ್ಲ, ನೋಡಪಾ ಪರಶು ಹೇಳ್ಬೇಕು ನೀನೆ? ..
ಹ, ನಾವೇನ್ ಹೇಳ್ಬೇಕ!, ಆರಾಮ್ ನೋಡು, ಬ್ರೋ, ನೀನು? ..
ಹಾ. .... ಹಲೋ! .. ಹಲೋ. ..
ಅಲೋ, ಕೇಳಸ್ತಾ, ಇದಿಯಾ? ..
ಹಾ, ಕೇಳಿಸತಿದೆ! ಹೇಳು, ಪರ್ಸು, ಹಾ. .. ಕೇಳ್ತಿದ್ದೆ, ಹೇಳು! ಏನು, ಕಾಲೇಜ್ ಕಂಪ್ಲೀಟ್ ಆಯ್ತಾ, ನಿಂದು? ...
ಇನ್ನ, ಇಲ್ಲ ಗುರು! ಇನ್ನ ಒನ್, ಇಯರ್ ಇದೆ? ...
ಒನ, ಇಯರ್ ಇದೆಯಾ? ..
ಹಾ, ಇನ್ನು, ಒನ್, ಇಯರ್ ಇದೆ? ..
ಮುಟ್ಟು, ನೋಡು, ಮಾಡ್ಬೇಕಿಲ್ಲಣ್ಣ? ..
ಬಿಸ್ನೆಸ್, ಮಾಡಬೇಕ್! ನಮ್ಗೆ, ಏನ್ ಬರುತ್ತೆ ಗುರು, ನೋಡ್ಬೇಕು, ಅದೇ, ಹೆಂಗ, ಆಗುತ್ತ ಗೊತ್ತಿಲ್ಲ? ..
ಓನಾಗಿ ಬಿಸ್ನೆಸ್ ಮಾಡ್ಬೇಕ್! ಯಾವ್ದಾದ್ರೂ ಒಂದು, ಸುಮ್ನೆ, ಹೆಂಗನಾನು? ... ಎಲ್ಲ, ಟೈಮ್ ವೇಸ್ಟ್, ಮಾಡಬಾರದು, ಇವಾಗ್ಲೇ? .. ಹಾ, ದುಡ್, ಮಾಡ್ಬೇಕು? ..
ಹ್ಮ್, ಅಧ್ಯಂತು, ಕರೆಕ್ಟ್, ಬಿಡು. ..
ನೋಡ್ದಿ, ಇಲ್ಲ ಇವಾಗ! ಹೆಂಗ ಐತಿ ಅಂತ ಜನ್ರೇಷನ್? ...
ಹಾ, ಜನರೇಶನ್, ಹಂಗೆ, ಇದೇ, ಇವಾಗ? ..
ಮತ್ತೆ, ದುಡ್ ಮಾಡ್ಬಿಡು! ಇವಾಗ್ಲೆೇ, ಆರಾಮ್ ಇರುತ್ತಿಯ, ಮುಂದು. .. ಇಲ್ಲಾಂದ್ರೆ, ಹ, ಎಲ್ಲಾ ವೇಸ್ಟ್! ಆಗುತ್ತೆ, ನೋಡು? ..
ನೀ, ಇಧಾನ ಗುರು! ಬರೇ ಮಂಜು ಬಾರಿ, ಫೋನ್, ಮ್ಯೂಟ್, ಮಾಡ್ತಾನೆ? ..
ಅವರ, ಮಂಜು, ಅವರ? ...
ಹ, ಬರೇ ರೀಲ್ಸ್! ಬರೀ ಫೋನ ಮಾತಾಡ್ತಾನ ಗುರು, ಅವನಂತ್ರು? .. ಬಾಳ, ಇರಿಟೇಶನ್ ಮಾಡ್ತಾನೆ ನನಗೆ? .. ಹಾ. ...
ಓ, ಅವರು ಭೀಮಾ ಅವ್ರು ಬಂದಿಲ್ವಾ! ಅಲ್ಲಿ ಹಿಂಗೆ, ಮಾಡಕೊಂಡ, ಬರ್ತಾರ ನೋಡು? .. ...
ಸಿಂಗೆ, ಸಿಂಗೆ, ಅಂತಿವಿ, ಗುರು ನಾವ ಅವನ್ಗೆ? ..
ಅವರು, ಬಂದಿಲ್ವಾ! ..
ಅವನ್, ಬಂದಿಲ್ಲ ಯಾಕೆ ಗೊತ್ತಿಲ್ಲ! ಬರ್ಬೋದ ಅನ್ಸ್ಸುತ್ತೆ, ಹೆಂಗ, ಮಾಡ್ತಾನೆ, ಏನ್? ..
ಹ್ಮ್, ಹ್ಮ್, ಹ್ಮ್, ಹ್ಮ್, ಹೌದಾ, ಅವರು? ... ಅವರು, ಬಂದ್ರ, ಅವರು, ಬಂದ್ರ! ಆಕಾಶ್ ಅವರು, ಕೇಳಿದಾರೆ, ಅಂತ ಹೇಳು? ..
ಹಾ, ಹೇಳ್ತೀನಿ, ಬ್ರೋ! ಅದ್ರಾಗ, ಖಂಡಿತ ಹೇಳ್ತೀನಿ? ..
ಹಾ, ಕೇಳೇನಂತ ಹೇಳು, ಅವನ್ಗೆ, ಸ್ವಲ್ಪ, ಬ್ರೋ ಯಾವಗು? .. ಅದು, ನಮ್ದು ನೆಕ್ಸ್ಟ್? ... ಹ ಬಟ್ಟೆ ಶಾಪ್ ಓಪನಿಂಗ್ ಇದೆ ಬರ್ತಿ ಬರಿ ನಿಮ್ ಫ್ರೆಂಡ್ಸ್ ಅವ್ರ ಎಲ್ಲರೂ
ಎಲ್ಲಿ ಗುರು ಯಾ ಎಲ್ಲಿ ಯಾವ ಊರಲ್ಲಿ
ಶಾಪುರಲ್ಲ್ ಇದೆ
ಹೌದ ಶಾಪುರಲ್ಲಿ ಈ ಹೆಸರೇನಿದೆ ಅದ ಬಟ್ಟೆ
ರಾಹುಲ್ ಅಂತ ಕೆ ಎಲ್
ಹೌದ್
ರಾಹುಲ್ ನಾನ ಕೆ ಎಲ್ ರಾಹುಲ್ ಅವ್ರು ಅಭಿಮಾನಿ ಅಲ್ಲಾ ಅದಕ್ಕೆ ನಾನ್ ಕೆೇ ಎಲ್ ರಾಹುಲ್ ಅವರ್ದ ಇಟ್ಬಿಟ್ಟಿನ ಆ ಕಡೆ ಹಂಗೆ ನಮ್ ತಮ್ಮನ್ ಹೆಸರು ಕೂಡ ರಾಹುಲ್ ಅಂತ ಬಟ್ ಕೆ ಎಲ್ ರಾಹುಲ್ ಅವರ ಅಭಿಮಾನಿ ತಮ್ಮನ ಹೆಸ್
ಹ್ಮ್ ಆಯ್ತು ಗುರು ಖಂಡಿತ ಬರ್ತೇನ್ ಗುರು ಖಂಡಿತ
ನ್ಸನ್ ಅವ್ರನ್ನ ಎಲ್ಲಾರು ಕರ್ಕಂಬಾ ಪರ್ಸು ಹಾ ವೆ ನೆಕ್ಸ್ಟ್ ವೀಕ್ ನೆಸ್ಟ ವೀಕ್
ಅದೇ ಎಷ್ಟನೇ ತಾರೀಕಂದೆ ನೆಷ್ಟ್ ವೀಕು
ನೆಕ್ಸ್ಟ್ ವೀಕು ಒಂದು ಹದ್ನೈದ್ನೇ ತಾರೀಕ ಐತೆ
ಹದ್ನೈದು ತಾರೀಕು ಇದನಾ ಖಂಡಿತ ಖಂಡಿತ ಬರ್ತ ಬರ್ತನ್ ಬರ್ತನ್ ಹಾ ಬರ್ತೀವಿ ಗುರು ಬರ್ತಿ
ಎಲ್ರಿಗೂ ಹೇಳ್ಬಿಡು ನಿಮ್ಮ್ ಹಾಸ್ಟ್ಲ್ ಹಾಸ್ಟ್ಲಲ್ಲಿ ಇರ್ತಿ ತಾನೇ ನೀನು
ಹಾ ಹಾಸ್ಟ್ಲ ಅಲ್ಲಿ ಇರ್ತೀನಿ ಎಲ್ರೂ ಹೇಳ್ತೀನಿ ಖಂಡಿತ
ಎಲ್ರಿಗೂ ಹೇಳ್ಬಿಡ್ ಎರಡು ಪರ್ಷು ನಮ್ಗುನು ಇವಾಗ ಇವಾಗ ಹೇಳಕ್ ಆಗದು ಮತ್ತೆ ಅವಾಗ ನಮ್ಗೆಲ್ಲ ಇವಾಗ ಕೆಲ್ಸ ಇರುತ್ತಲ್ಲಾ
ಹಾ ಹಾ ಕೆಲ್ಸ ಇರುತ್ತೆ ಹಾ ಹೇಳ್ತೀನಿ ಗುರು ಖಂಡಿತ ಹೇ
ಆ ಮಂಜು ಅವ್ರಿಗೆ ಹೇಳು ಮಂಜು ಅಣ್ಣಂಗೆ ಭೀಮೂ ಅಣ್ಣಾನಿಗೆ ಅವ್ರಿಗೆ ಎಲ್ಲರಿಗ ಹೇಳ್ಬಿಡು
ಹಾ ಹದ್ನೈದ್ನೇ ತಾರೀಕ ಇದೆ ತಾನೆ
ಹಾ ಹದ್ನೈದು ಕಣಾ ಹಾ ಅಣಾ ಹದ್ನೈದ್ನೇ ತಾರೀಕ ಎನೀ ಕಂಡೀಷನ್ ಮಿಸ್ ಮಾಡ್ಬೇಡ್ರಣಾ
ಹೌದಾ ಏನು
ಹಾ ಅಣಾ ಹೇಳು ಹೇಳು
ಹಲೋ
ಹಾ ಅಣಾ ಹೇಳು
ಅದೇ ಅಂಗಡಿ ನಿಮ್ದೆ ಏನ ಪಾರ್ಟ್ನರ್ ಬೇರೆ ಇದ್ದಾರ
ಏ ಇಲ್ಲಣ್ಣ ನಾನು ಸ್ವಂತ್ ಓನ್ ಆಗಿ ಮಾಡ್ತಿರೋದು ನಾನು
ಹೌದಾ ಸ್ವಂತ ಓನ್ ಆಗಿದ್ಯಾ
ಹಾ ಅಣಾ
ಮಂಜು ಅಂತ ಇದ್ದಾನೆ ಅವ್ನು ಕೆಲ್ಸಕ್ ಬೇಕಾದ ಇಟ್ಗೋರೀ ಬಟ್ಟೆ ಒರಸ್ತಾನೆ ಬೇಕಾದ್ರೆ
ಹಾ ಇದ್ರೆ ಕಳ್ಸು ಒಬ್ರಿಗೆ ಕೆಲ್ಸಕ್ಕೆ ಬೇಗಾಗುತ್ತೆ ಇಲ್ಲ ಎಲ್ಲಾ ಇದ್ದಿದ್ಕೆ ಒಬ್ರು ಕ್ಲರ್ಕ್ ಇದ್ರೆ ಕಳ್ಸೂ ಯಾರಾದ್ರು
ಅದೇ ಇದಾನೆ ಬರೀ ರೀಲ್ಸ್ ನೋಡ್ತಾನೆ ಅವನು ಸ್ವಲ್ಪ ಅವನು ವರ್ಸಕ್ಕೆ ಇಟ್ಟ್ ಇಟ್ಕೊಂತೀರಾ ಬಟ್ಟೆ ಬಟ್ಟೆ ಹೊರ್ಸ್ಕೋಗೆ
ನಾನ್ ಹೇಳ್ತೇನಿ ಯಾಕಂದ್ರೆ ನಮ್ಮ್ ಮನೆಯರ್ನ ಕೇಳ್ಬೇಕಲ್ಲ
ಹೌದಾ ಬರೀ ಅವನು ಹಾ ಹಾ
ಕೇಳ್ಬಿಟ್ರೆ ಹೇಳ್ತೀನಿ ನನ್ಗೆ ಕಾಲ್ ಮಾಡ್ತೀನಿ ಅವಾನೆಲ್ಲ ಅವರೆಲ್ಲಾ ಮಾಡಿದಾರ ಮೊದ್ಲು ಎಕ್ಸ್ಪೀರಿಯನ್ಸ್ ಆಯ್ತಾ ಅಲ್ಲ ಅಣ್ಣ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಐತೆನ ಅಂತ ಕೇಳ್ತಿರೋದು ನಾನು
ಇದೇ ಇದೆ ಹೋಟ್ಲಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡತನ್ಂತೆ ಯಾವಾಗ್ಲೇ
ಹೌದಾ ಹಂಗಿದ್ರೆ ಕ್ಲೀನಿಂಗ್ ನಡೀತಾ ತಗೋರೋಣ ನಡುತ್ತಾ ನಡೀುತ್ತೆ ನಮ್ದು ಯಾಕೆಂದ್ರೆ ದೊಡ್ಡದಐತೆರಿ ಸೋಪು
ಹಾ ಅವಾಗಲ ಅವಾಗ ಹೋಟ್ಲಲ್ಲಿ ಕ್ಲೀನ್
ಹಣ
ಅವನು ಸಿಕ್ಕಪಟ್ಟ ಅವನು ಸಿಕ್ಕಾಪಟ್ಟೆ ಕೆಲ್ಸ ಮಾಡನ್ ಗುರು ಅವಾಗಲೇ ಹೋಟ್ಲಲ್ಲಿ ಅವಾಗ
ಹೌದಣ ಹಾ ಸರಿಣ್ಣ ಇನ್ನೊ ಇನ್ನೊಬ್ರ ಇದ್ರೆ ನನ ಇದ್ರೆ ಹೇಳಿ ಅಣ ಹಂಗೇನಿಲ್ಲ ಹಾವು ಆ ಮುದುಕ ಇರ್ತಿದ್ದನಣ ಮುದುಕಯ ಎಲ್ಲ ಇದ್ದೇನೆ ಮುದುಕ ಮುದುಕ
ಅವನು ಮಾರಾಯಣ ಮು ಮುದ್ಕ ಗುರು ಅವನು ತಿನ್ನಾಗಾಟಿ ಶಣೆ ಇದ್ದಾನೆ ಅವನು
ಹೌದಣ್ಣ
ಹನ್ಸ ಅವ್ನ್ ಬಿ ಟ್ರ ಇಲ್ಲಿ ಇರದು ಇವತ ಇನ್ನೊಬ್ನ ಇದಾನೆ ನೋಡ್ತೀನಿ ಆ ಇರ್ತಾರೆ ಹುಡುಗರ್ ಇದಾವೆ ಅಂದ್ರ ಬರಿ ಸೋಮಬೇರಿ ಸೋಮಬೇರಿ ಇದ್ದಾರೆ
ಹೌದಾ
ಹಾ ಮಂಜು ಇದ್ದಾನೆ ಖಂಡಿತ ಕ್ಲೀನರ್ ಆಗಿ ಇಟ್ಕೊಳ್ಳಿ ನಿಮ್ಮ ಬಟ್ಟೆ ಅಂಗಡಿ ಹೊರೆಸ್ತಾನೆ ಒಬ್ಬ ಕೆಳಗ ಪಳಗೆಲ್ಲ
ಹ್ಮ್ ಹಂಗಂತನ ಇಲ್ಲಣ್ಣ ಒಬ್ರು ಬೇಕಾಗಿತ್ತು ಹೆಂಗು ನಾನು ಕೇಳ್ಬೇಕಂದೆ ನೀನೇ ಹೇಳ್ಬಿಟ್ಟಿ ಥಂಕ್ಸ್ ಅ ಪುರ್ಷೋಣ ನಿನ್ನಿಂದ ಒಂದ್ ಎಲ್ಪ್ ಆಗ್ತಿದೆ ಯಾರು ಯಾಕಂದ್ರೆ ಇವಾಗ ಸಿಗ್ಬೇಕಾದ್ರೆ ಕಷ್ಟ ಕ್ಲೀನರ್ ಸಿಗ್ಬೇಕಾದ್ರೆ
ಇಲ್ಲ ಅವನ್ ಮಾಡಿದಾನಲ್ಲ ಸ್ವಲ್ಪ ಅವನಿಗೆ ಸ್ವಲ್ಪ ಅನುಭವ ಇದೆ ಅದಕ್ಕೆ ಹೇಳಿದೆ ನಿನ್ಗೆ
ಥ್ಯಾಂಕ್ಸ್ ಅಣ್ಣ ಥ್ಯಾಕ್ಸ್ ಎಳಕ್ಕೆ ಥ್ಯಾಂಕ್ಸ್ ಅಣ್ಣ ಅವರಿಗೆ ಹೇಳಣ ಸ್ವಲ್ಪೇ
ಒಂದ್ ಸಾಯಂಕಾಲ ಹೇಳ್ತೀನ್ ತೊಗೊ ಅವನಿಗಿ ಒಂದು ಟೂ ಅವರ್
ಹಣ ನನ್ಗೆ ಹೇಳ್ಬಿಟ್ಟು ಫೋನ್ ಹಚ್ಚೋಣ ನೀನ್ ಅಣ್ಣ ಯಾವ್ದಾದ್ರು ಓನ್ ಬಿಸ್ನೆಸ್ ಮಾಡ್ಬೇಕಿಲ್ಲ ಅಣ್ಣ
ನಾನು ನೋಡ್ತಿ ನಿಮ್ದ್ ಆಗ್ಲಿ ಗುರು ಸಕ್ಸಸ್ ಆಗ್ಲಿ ನಾನು ನೋಡ್ತಿನಿ
ಹೌದಾಣ ಮಾಡೋಣ ಅದ್ರಲ್ಲಿ ಏನೈತೆ ಒಳ್ಳೆ ಏನಾದ ಅ್ರ ಒಂದ್ ಮಾಡ್ತಿರ್ಬೇಕ ಇಲ್ಲಾ ಅಂದ್ರೆ ಜನ ಮರ್ಯಾದೆ ಕೊಡೋದಿಲ್ಲ ಯಾರಿಗೂ
ಇನ್ನೊಬ್ಳ ಇದ್ದಾನೆ ರಾಜಣ್ಣ ಅಂತ ಅವ್ನು ಇಟ್ಕೊಂತೀರಾ ರಾಜಣ್ಣ ಅಂತ ಇದ್ದಾನೆ
ಹೌದಾ ವಯಸ್ಸು ಎಷ್ಟ ಹೈತ್ ಅವ್ರಿಗೆ
ವಯಸ್ಸು ಒ ತರ್ಟಿ ತರ್ಟಿ ಅವನಿಗಿ ಮೂವತ್ ತರ್ಟಿ ಮದವಿ ಆಗತಿ ಅವನಿಗಿ
ಹೌದಣಾ
ಹಾ ಅವ್ನ್ ಬರೀ ಹಾಸ್ಟೇಲ್ ಇರ್ತಾನ ಗುರು ಅವನು
ಅಂಗಿದ್ರೆ ಓಕೆ ಆಣ
ಹೌದಾ ಅವನ್ ಬೇಕಾದ್ರೆ ಅವ್ನ ಒಪ್ಸಿ ಕಳಸ್ತೀನಿ ಇಬ್ಬರನು
ಹೌ ಮತ್ತೆ ಮಿಸ್ ಮಾಡ್ಬೋಡಣ ಹೌದಿಲ್ಲ ಸಮಾಚಾರ
ಮತ್ತೆ ಹೇಳಬೇಕ ನೋಡಪ್ಪಾ ನೀನೆ ಆರಾಮದ ಓನ್ ಬಿಸ್ನೆಸ್ ಮಾಡಕತಿ
ಮಳಿ
ಏನೆಲ್ಲ ಗುರು ಮಳೆ ಇಲ್ಲ ನಿನ್ನೆ ಬಂದೈತೆ ಇವತ್ತಿಲ್ಲ
ಏನಣ ಇದು ಮಳೆ ಬರ್ತಾನೆ ಇಲ್ಲ ಬರೇ ಮಾಡ ಆಗ್ತಿದೆ ಅಮ್ಮ ಮಳೆನೇ ಬರ್ತ ಇಲ್ಲ
ಹಾ ಅದೇ ಕ್ಲೌಡ್ ಇದೆ ಏನ್ ಮಳೆನೇ ಇಲ್ಲಾ ಕರಿಗುರು ಸಾಯಂಕಾಲ ಬಿಸಲು ಬೆಳಿಗ್ಗೆ ಒಂದು ಗಂಟೆತನ ಬಿಸಲು ಬಿಸಿಲೆ ಬೀಳಲ್ಲ ಇಲ್ಲಿ
ಎಲ್ಲಿದ್ರೆ ಅಷ್ಟೇ ಅಣ ಬೀಳುತ್ತಾನೆ ಇಲ್ಲ ಬ್ರಿಸ್ಲು
ಒಂದೆರಡು ನಿಮಿಷ ಬುಟ್ ಮಾಡ್ಲಾ
ಹಾ ಸರಿ ಸರಿ ಸರಿ ಣ್ಣ ಆ ಓಕೆ